ಹಾ ಕೇಳ್ತೇನೆ ಕೇಳ್ತೇವೆ
ಏನ್ರೀ ಊಟ ಆಯ್ತ್ರೀ
ಊಟ ಆಯತುಡಿ ನಿಮ್ದು ಏನ್ ಮಾಡಿದ್ರಿವತ್ತ ಏ ಏನೋದ್ತವಾಗಿ ಏ ಮಾಡ್ ಂತ ಕೇಳ್ಪಟ್ಟೆ ನಿಮ್ಮ ಅ ಅಡುಗೆ ಕೊಠಡ ಲ್ಲಿ
ನಮ್ಮ ಕೊಠಡಿಯಲ್ಲಿ ಇವತ್ತು ಹೆಗ್ರಸು ಅಂತ ಅಂತಂದ
ಸ ತಥಮ್ಮ
ತಟ್ಟಿಯನ್ನ ಹಾಕಿ ಅಗ್ರೆಸ್ ಅಂತ ರೆಡಿ ಮಾಡ್ತ
ಓ ಹೌದ ಹೌದು ಯಾವ್ದು ಬೇಕಾದಾರೆ ಎಣ್ಣೆಗಳು ಮಾಕ ಮಾಡ್ಕೊಡ್ತಾರಲ್ಲ ಅಂದ್ರೆಲ್ಲಿ ಹೊರಗಡೆ ಎಲ್ಲ ತಿಂತೀವಲ್ಲ ರಸ್ತೆಯಲ್ಲಿ ರಸ್ತೆ ನದಿಯ ಎಲ್ಲಿ ತಿಂತೇವಲ್ಲ
ಹೌದೌದೌದು ರಸ್ತೆ ಬರಿ ಎಲ್ಲ ತಿಂತೀರಲ್ಲ ನೀವೆಲ್ಲ
ಚೆನ್ನಾಗಿರುತ್ತ ಚನ್ನಾಗಿತ್ತೆ ಮತ್ತ ನಾವುಾವ ಹೊಡೆ ಹೋದಿತಿ ಚಲವು ತಿಂತಿರ್ತೀ ಯಾಗ
ಹತ್ತತ್ತು ಮೊಟ್ಟೆ ಈ ಎಷ್ಟು ವಿಟಮಿನ್ ಕೊಡ್ತಾ ಇದದೆ ಈ
ಕೊಟ್ಟೆ ಅಂದ್ರೆ ವಿಟಾಮಿನ್ ಪ್ರೋಟೀನ್ ಕೊಡ್ತಾವವೆ ಅ್ರ ಇಷ್ಟ ಎಷ್ಟ ಕೊಡ್ತಾವಂತ ಹೇಳ ಎಷ್ಟು ಪ್ರಮಾಣ ಹೇಳಕ್ ಬರಲ್ಲ ಒಂದಲ್ಲ ಜಾಸ್ತಿ ಇರುತ್ತೆ ಒಂದ್ರಲ್ಲಿ ಕಡಿಮೆ ಇರುತ್ತೆ ಆದ್ರ ಪ್ರಮಾಣ ಮಾತ್ರ ಹೇಳ ಪ್ರಮಾಣ ಹೇಳ ಯಾರ ಕಲ್ಲ ಸಾ ಇಲ್ಲ ಅದ ಅಂದಾಜ್ ಹೇಳಳ್ಬಹುದು ಅಂದಾಜ್ ಹೇಳ ಹೇಳಬಹುದು ಹೇಳಿದ್ರಿ ಹ ಮತ್ತೆ ಹೆಂ ಎಲ್ಲ ಎಲ್ಲ ಎಲ್ಲ ಸಗತ್ತ ಸತ್ತೆಲ್ಲ ಸಾಗತ್ತಾ ನಿಮ್ಗೆ
ನಮಗ್ ತತಿ ಎಲ್ಲ ಸಾಲತ್ತೆ ಹಂಗೆ ಒಂದ್ ಲೆಕ್ಕಕ್ ಬಾಳಿರ್ತಾರ ಅದ್ನೇ ಅಷ್ಟ ಚೆನ್ನಾಗಿ ಮಾಡ್ರ ಹ
ಅತ್ತ ಅಂದ್ರ ಅ ನೀವು ಏನ ಇಿರ್ತಾರಲ್ಲ ಅವ್ರೇವಲ್ಾರ್ಷಾಷ ಚಿಂದ್ ಬಿಡ್ತರ್ತ ಗಳಮ್ಮ ನೀವು ಜಾಸ್ತಿಗಲ್ಲದು
ಹದ
ನೀವು್ ನಿಮ್ ಕಡೆ ಮಾತ್ರ ಅಲ್ಲ ನಮ್ಮ್ ಕಡೆ ಕೂಡ ಅದೇ ಅದೇ ಅದೇ ಅದ್ರಿಂದಗ್ತಾ ಇದೆ ನಾವ್ ಮತ್ತೆ ಚಿಕ್ಕರ್ ಆಗ್ತಿವಲ್ವಾ ಅವ್ರು ನಮ್ಮೇಲೆ ಇದು ಮಾಡ್ಬಿಡ್ತ ಅವರು ಮತ್ತೆ ಒಳಗಡೆ ಹೋದ್ರೆ ಬೈತಾರೆ ದೊರ್ಜನ್ಯೇ ಮೇಕ್ಕೆ ಅದೇ ರೀತಿ ಅದೇ ರೀತಿನೇ ಇರ್ತದ ದೊರ್ಜ ಕಡೆ ದೇವಡ್ ಜನ ಬ ಮಾಡಲ್ಲ ಕಡೆ ಹೊಡದಟ ಮಾಡ ಇರಲ್ಲ
ಒಡೆದಾಟ ಕೊಡ ಹೌದ ಹೌದು ಹೌದು
ಹಲ್ಲ
ಹ ಮತ್ತೆ ಊಟ
ಮತ್ತೆ ಊಟ ಏನ್ ಮಾಡಕ್ ಬರ್ತ್ತೇ ನೀವೇ ಬಿಿ ಊಟ ಹೇಳಿದೆ ಮತ್ತೆ ಊಟ್ಟಂದ್ರೆ್ ನಿಮ್ಮಲ್ಲಿ ಎಕ್ರ ಸಿತ್ತಲ್ವಾ
ನಿಮ್ಮ ಕ್ಲಾಸ್ನಲ್ಲಿ ಏನಾದರೂ ಹೇಳಿದರಾ ಇವತ್ತಾ
ತರಗತಿಯಲಿ ಏನ್ ಹೇಳ ಇವತ್ತು ಏನ್ ಹೇಳ್ಬೇಕು ಇವತ್ ನಮ ತರಗತಿಗೆ ಜಾಸ್ತಿ ಹೋಗಿಿಲ್ಲ ನಾವು ಈ ಕೀಟಶಾಸ್ತ್ರ ಒಂದಿತ್ತು ಅದಕ್ಕೆ ಹೋಗಿದೀವಿ ಹ್ಮ ಅದೊಂದ ತೊಗಕ್ ಹೋಗಿದ್ದ್ ಆಮೇಲೆ ಇದು ಮನುಷ್ಯರ ಬಗ್ಗೆ ಏ ತಿಳ್ಕೋಬೇಕಲ್ಲ ನಮ್ಮ ನಮ್ಮ ನಮ್ಮ ನಮ್ಮ ಇದು ಇದು ಹೇಗಿರ್ಬೇಕಂತ ಹೇಳಿ ನಮ್ಮ ಅದಕ್ಕೆ ಏನ್ಂತರಲ್ಲಪ್ಪ
ಮನುಷ್ಯರ ಬಗ್ಗೆ ತಿಳ್ಕೊಳ್ಳೋ ತಿಳ್ಕೊಳಕ ಹೋಗಿ
ಹ ಅದ ಅದ ಕೊಡೋಗತಿ ಮತ್ತೆ ನಿನ್ನೆ ಇ ನಿನ್ನೆ ಚೆನ್ನಾಗಿಂತ ಕ್ಲಾಸ್ ಅವ ನಿನ್ನೆ ಯಾರ ಅಪ್ಪ ಅದು ಜ್ಯೋತಿ ಜ್ಯೋತಿ ಉಂ ನಿನ್ನೆ ಕ ನಿನ್ನೆ ಜ್ಯೋತಿ ಜ್ಯೋತಿ ಶಿಕ್ಷಕಂದ ಜ್ಯೋತಿ ಜ್ಯೋತಿ
ರೇಷ್ಮೆ ಒಳದ
ಚ ಹೌದೌದು ರೇಷ್ಮಳ್ದು ಅದ್ರ ಬಗ್ಗೆ ಹೇಳಿದ್ರು ಈಗ ಈಗ ಮ್ಯಾಮ್ ಈೇಗ್ ಮಾಡಿದಿದ್ದಾರೆ ಈಗ ಿಗೆ ಹೆಂಗ ಮಾಡಿದ್ದಾರೆ ದಿನ ಬೆಳಗ್ಗೆ ಹತ್ತ ಜನ ಒಂದು ಗುಮ್ ಮಾಡಿದ್ದಾರೆ ಏನ ಅದ ಹ ಜನ ಒಂದು ಗುಮ್ ಮಾಡಿದೆ ದಿನ ಒಬ್ಬರು ದಿನ ಒಂದು್ ಹತ್ತು ಜನ ಹೋಗ್ಬೇಕು ಅಲ್ಲಿ ಪ್ರೇಷ್ ಮಾಡಕ್ಕೆ ಎಲೆಗಳನ್ನು ಹಾಕ್ಬೇಕು
ಎಲೆಗಳ ಮಾಲ್ಬರಿ ಎಲೆಗಳಗಳನ್ನು ಹಾಕ್ಬೇಕು ಅದು ಇವತ್ತು ಗಂಟು ಹೆಣ್ಣು ಹೇಳಿದ್ರೆಲ್ಲ ನಿಮಗೆ ತಿಳಿದುಕೊ ಪಾಠ ತಿಳಿತಾ ಅದು ನಿಮಗೆ
ಹೌದ ನಿಮ್ಗೆ ಹೇಳಿದ್ರ ನಿಮ್ ನಿಮ್ಗೆೇಗಂದ ನಮ್ಗೆ ಹೇಳಿದ್ರ ಅಂತ ಹೇಳಿ
ಅದು ನಾ ಹಂಗ ಅವರು ಆಮ ಶಿಕ್ಷಕರು ನಮಗೆ ಕ್ಲಹ ತರಗತಿ ಮಾಡ್ತಾರೆ
ನಿಮ್ ಬಿಡ್ತವ ಅಂತರ
ಹಾ ಅಲ್ಲ
ರಾಯಚೂರಿಗೆ ಬಂದು ನೀ ನಿಮ್ಮ ಊ್ರಗ್ ಬರ್ತಾರ ಅವ್ರು ಅಲ್ಲ ರಾಯಚೂರಿಗೆ ಬಂದು ಆಮೇಲೆ ನಿಮ್ ಬೀವಿಡಗ್ ಬರ್ತಾರೆ ಅವ ಈಗ ಈ ತಗೊಂಡ್ರ ನೀವು ಪರವಾಗಿಲ್ ರತ್ ನಾಮ್ ಕೂಡ ಶಿೂಡ ಚೆನ್ನಾಗಿ ಹೇಳ್ತಾರೆ ಅವರು ಗಂಡ ಹೇಳ್ದವ್ರು ಅಂದ್ರೆ ಇದು ನಾವು ಬಾಲದ ಕಡೆ ನೋಡಬೇಕು ಬಾಲದ ಕಡೆ ನಾಲ್ಕು ಚಿಕ್ಕಗಳಿದ್ರೆ ಅದು ಹೆಣ್ಣ ಅದು ಒಂಡೆ ಚೆಕ್ಕಿದ್ರೆ ಗಂಡ ಅದು ಈಗ ಈ ರೀತಿ ್ರೆ ನಮಗೆ ಹೊತ್ತು
ಅದ ಏನ ಮೊಟ್ಟೆ ಎಷ್ಟ್ ದಿನಕ್ಕೆಡ್ತಾರ ಅಂತ ಹೇಳಿದ್ರಲ್ಲ
ಅದು ಮೊಟ್ಟೆ ಎಲ್ಲ ಅದು ಎಷ್ಟು ಮೊಟ್ಟೆ ಇದೆ ಇಡಬಹಂತ ಹೇಳಿದ್ರೆ ಇಡಬಹುದು ಅಂತ ಹೇಳಿದ್ರರು ಅವ್ರು ಅಂತ ಚಿರಳೆ ಅಂತರ ಚಿರಳೆ ತಿರಳಿ ಬ ಹೇಳಿದ್ರಿ ಹೊತ್ತ ಒಂದು ಮೊಟ್ಟೆ ಅತ್ತಾರ ಹದ್ಿನಾಲ್ಕರಿಂದ ಹದಿನಾರು ಮೊಟ್ಟೆಗಳು ಇಡ್ತಂತದು ಮತ್ತೆ ವಿದೇಶಿ ಮೊಟ್ಟೆಗಳಾದ್ರೆ ವಿದೇಶಿಯ ಜಿಲ್ಲ್ರ ಎಷ್ಟಂದ್ರೆ ಹತ್ತ ನವ ನವತ್ತು ಮಟ್ಟಿ ಇರ್ತಾವಂತೆಂತವು
ಹೌದಣ ಒಳ್ಳೆ ಈಗ ನಿಮ್ಗೆ ಯಾವ ತರ ಒಂದು ಮೀಟಿಂಗ್ ತಗೊಂಡಿದ್ರಾ ಊಟದ ಬಗ್ಗೆ ಸರ್ ವರ್ಣ ಸರ್ ಯಾವರ ಇಲ್ಲಿ ಚೇಂಜ್ ಆಗಿರಂತಲ್ಲ.
ಅದೇ ಇವತ್ತ ಸರ್ ಗ ಯಾವದ ಶಿಕ್ಷಕರ ಚೇಂಜ್ ಅದರ ಇವತ್ತು ಬೇರೆಯವರ ಬಂದ್ರು ಶಾಮರು ಅಂತ ಶಿಕ್ಷಕ. ಕರ ಅವರು ಬಂದ್ರೆ ಇವತು ಅವರ ಬರೋ ತಡನೆ. ಎ ಎಲ್ಲೋ ಎಲ್ಲೋ ವಿದ್ಯಾರ್ಥಿಗಳ ಇರ್ತಾರಲ್ಲ ಕೊಠಡಿಲಿ ವಿದ್ಯಾರ್ಥಿಗಳು ಎಲ್ಲ ಎದ್ದು ಎ ಶಿಕ್ಷಕರ ಬಂದು ಶಿಕ್ಷಕರು ಬಂದ್ರ.
ಒಂದ ಹೊತ ಸಭೆ ಸಭೆ ಆರಂಭ ಆಯತ. ಜನ ಮುಂದಿನ
ಎ ಬಂದ ನಾನು ಸ್ವಲ್ಪ ತಡವಾಗಿ ಬಂದೆ ನಾನು ಯಾಕಂದ್ರೆ ಗೊತ್ತದಿಲ್ಲ ಫಸ್ಟ್. ಈಗ ತಡವಾಗಿ ಹೋದ್ ನಾನು ಆಮ ಎಲ್ಲರು ಕೂತಿದರು ಆಲೆ ವಿದ್ಯಾರ್ಥಿಗಳು ಕೂತಿದರ ಆಗಲೇ. ಹ ಅವ್ರ ಕೇಳ ಅದ ಹಜರ ಆಗಿದ್ರ ಅಲೆ ಹ . ಇದ್ರು ಅವ್ರು ಕೇಳ್ತಿದ್ರು ಸ ಶಿಕ್ಷಕರ ಕಳ್ತಾ ಇದ್ರು ನಿಮ್ಗೆಲ್ಲ ಏನ ಏ ಏನ ಏನಾದ್ರೂ ತೊಂದರೆಗಳ ಇದ. ಇದು ಓಹ್ ಅಲಿ ವಸತಿ ನಿಲಯ ಇದೆ ಅಲಿ ಅಂತ ವಸತಿ ಮತ್ತು. ಆಹಾರ ಕೊಟ್ಟಡೆಯಲ್ಲಿ. ಕೇಡಿದ್ರು ಅಂದ್ರೆ ಈ ಕೇಳ. ನಮಗೆ ಸ್ವಲ್ಪ ಬಿಸಿನ ನೀರಿನ ವ್ಯವಸ್ಥೆ ಬೇಕ್. ಕು ಅಂದ್ರೆ ಫರ್ಸ್ಟ್ ನ್ಯಾಗ ಮೊದ ಮೊದಲಿಗೆ ಬಿಸಿನೀರ ವ್ಯವಸ್ಥೆ ಇತ್ತು.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
ಅದು ಗಾಳಿ ವೇಗಕ್ಕೆ ಮತ್ತು ಮಳೆ ವೇಗಕ್ಕೆ ಅದು ಮ್ಯಾಗ ಪೈಪ್ ಇರ್ತದೆ ಮೂರದ್ ಮುರಿದ್ ಬಿಟ್ಟಿದ್ದು.
ಹೌದ ಒಡೆದು ಬಿಡ್ತಾವ.
ದು ಅದಕ ಏನ್ ಮಾಡಿನಿ ನೀರಿನ ಬಿಸಿ ನೀರಿನ ವ್ಯವಸ್ಥೆ. ಇದ್ದಿರಲಿಲ್ಲ ಈಗ ಸ ಶಿಕ್ಷ ಶಿಕ್ಷಕರ ಕೇಳಿದಿವವಿ ಅವ್ರು ಮಾಡಸ್ತಂದ್ರರು ಅವ್ರು.
ಈ ವಾತಾವರಣಕ್ಕೆ ಬಿಸಿನೀರ್ ಬಿಸಿ ನೀರ ಕೇಳಿದಾವ. ಬೇಕೇ ಬೇಕು ಒಳ್ಳೇದು ಒಳ್ಳೇದು.
ಏ ಹೋದ್ಸಲಿ ಎಷ್ಟು ಕಷ್ಟ ಅನುಭವ.
ಹಾ ಹೌದ ಹೌದು ಒಳ್ಳೇದು ಒಳ್ಳೇದು.
ಬೆಳಗ್ಗೆ ತಣ್ಣೀರ್ ತಗೋ ಬಂದ್ರೆ ಆಗದಲ್ಲ ತಣ್ಣೀರ ತಣ್ಣೀರ ಅಂತೆ.
ಹೌದು ಎಲ್ಲ ತಣ್ಣಗ ಇರ್ತ್ತೆ ನಾವು ಕೋ ತಣ್ಣನೇ ಆಗಿಬಿಡ್ತಿೀವಿ ಅದರಿಂದ ಆರೋಗ್ಯ ಎರುಪೇರಾಗೇ ಇರುತ್ತೆ .
ಪೂರಾ ಯಾಕ್ ಬಿಡ್ತಿ ಮತ್ತೆ ನೋಡ್ರಲ್ಲಿ ನಿಮಗೆ ನೋಡ್ರಲ್ಲಿ ನಿಮ್ಗೆ ಆರಾಮ ಇಲ್ಲ ಹುಷಾರಲ್ಲಿ ಈಗ.
ಹೌದೌದು ನಮ್ಮೆ ನಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರು ಪೇರು ಐತಿ.
ಅದೇ ಜ್ವರಪ್ಪ ಜ್ವರಪ್ಪ ಕಡಿಮೆ ಆಗ್ತಲ್ಲ ನಿಮ್ಗೆ ಇನ್ನು. ಜ್ವರ ನಂಗಡಿ ಕೆಮ್ಮ ನೋಡ ಈಗ ನೀವ್ ಸ್ವಲ್ಪ ಫೋನಾಗ ಮತ್ರಿ ನೀವ ಈಗ.
ಶಿಕ್ಷಕರೋ ಮತ್ತೆ.
ಮತ್ತೆ ಇದ್ರ ಬಗ್ಗೆ ಅಂದ್ರೆ. ನೇನ ಇದು ಇದ್ರ ಬಗ್ಗೆ ಅಪ್ಪ ಮತ್ತೆ ಊಟದಲ್ಲಿ ಸ್ವಲ್ಪ ಬಾಳೆ ಹಣ್ಣು ಕೊಡ್ತಾ ಇಲ್ಲ. ಫುಲ್ ಡೌಟ್ ಆದಮೇಲೆ ಬಾಳ ಹಣ್ಣ ಕೊಡ್ತಾ ಇದ್ದಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ರು. ಅಂದ್ರೆ ಅವಾಗ ಹಿಂದ ಹಿಂದ ಹಿಂದಿನ ದಿನ ಅವಾಗ ಕೊಡ್ತದೆ ಬಾಳಹಣ್ಣ ಕೊಡ್ತಾ. ನಾವ್ ಬಂದಾಗ ಬಾಳ ಹಣ್ಣ ಕೊಡ್ತಾ ಇದ್ರು ಇತ್ತೀಚಿಗೆ ಬಿಟ್ಟು ಬಿಿಟ್ರರು ಕೊಡದೆ ಒಂದ ಸುಮಾರು. ನಾ ನಾ ನಾಲ್ಕರಿಂದ ನಾಲ್ಕು ತಿಂಗಳ ನಾ ಆಯ್ತ ಬಿಡಿ ಈಗ ಬಿಟ್ಟೆ ಬಿಟ್ರು ಬಾಳೆ ಕೊಡೋದು.
ಹೌದ ಹೌದು ಒಳ್ಳೆ. ಯದಕಾಗೆ ಎಲ್ಲದ ಸ್ವಲ್ಪ ತಟ. ತೊಳೆ ಇಲ್ಲ್ಲಲ್ಲ ಅದ್ರ ಸಂಬಂಧ ಬಂದ್ ಮಾಡಿದ್ದಾರ.
ಓಹ್ ಹೌದತ್ತಾ ಒಂದ್ರೆ ಹಿರಿಯರೆಲ್ಲ
ಹ ಇದ ಏನೋ ಹಂಗ ಊಟ ಮಾಡಿ ಊಟ ಮಾಡಿ ಅಲ್ಲೇ ಇಟ್ಟ ಹೋಗೊದ. ಮಾಡಿದ್ರಲ್ಲ ಅದಕ್ಕೆ.
ನಿಮ್ಮ ಕೂಡ ಒಂದ್ಸ ನಿಮ್ಮ ಕೂಡ ಒಂದ ಎರಡ್ ಸರಿ ನೋಡಿದ್ದೆ ನಾನು ತಾಟ್ ತೊಳೋದಂಗ ಹಂಗಾಗಿ ಹೋಗೋದು.
ಹೌದ ಹೌದ ಹೌದ. ಅ ಅದ ಒಂದು ಕುರಿ ದೊಡ್ಡ ಕುರಿ ಬ್ಯಾ. ಹಿಂದ ಮನುಷ್ಯನ ಕುರಿ ಬ್ಯಾ ಅನ್.
ಅ ಅಲ್ಲಿ ಬೇಕಾಗುತ್ತೆ ಬಿಡದು ಮತ್ತೆ ನೀ ಅವ ಅವರನ ಚಳೆನೆ ನೀವ್ ಕಲ್ತಿರ ಅವರ ಪದ್ಧತಿ ಪದ್ಧತಿನ ನೀವು ಕೂಡ ಪಾಲಿಸ್ತೀರ
ಅದ ಕಲಿಬಾರ್ದು ಕಲ್ತಿದ್ದೀವಿ ಮತ್ತೆ
ಇಲ್ಲನ್ನೆ ನೀವು ಮತ್ತೆ ನಿಮ್ ನಿಮ್ಮ ಇವ್ರು ಬರ್ತಾರಲ್ಲಾ ಚಿಕ್ಕಮಕ್ಕಳು ಅವ್ರಿಗೆ ಚೆನ್ನಾಗ್ ಹೇಳ್ಕೊಡತ್ ನೀವು ಈ ರೀತಿ ಮಾಡಬಾಡದ ಅಂತ ಹೇಳಿ ಊಟ ಊಟ ನಡ್ಸೋಲ್ಲಿ ಇಲ್ಲ ಲೈನ್ಲ್ಲ ಬರಬೇಕು ಎಗ್ಗುರೈಸ್ ಇದು ತತ್ತಿನ್ನು ನೀಡುವಲ್ಲಿ ರಂದನ್ ಬರ್ಬೇಕಂತ ಹೇಳ್ಕೊಡ್ಬೇಕ ನೀವು
ಎಲ್ಲ ಸರಿಯಾದ ರೀತಿಯಲ್ಲಿ ನಡೆದ ಕಳ್ಬೇಕು ಅದು ಎಲ್ಲಾ ಚಾಟ್ ಕರೆಕ್ಟ್ ಹಾಕಬೇಕು ಅದಕ್ಕೆ
ಅದೇ ಮದೆ ಊಡೋಟೆ ಊಡೋಟೆ ಊಟ ಸಮಯ ಕೂಡ ಚೆನ್ನಾಗಿ ಇರುತ್ತೆ ಬಿಡೋದ ಸಮಯ ಹೇಗಿರ್ಲಿ ಅಂದ್ರೆ ಊಟ ಸ್ವಲ್ಪ್ ಚೆನ್ನಾಗಿ ಮಾಡ್ಸೊಡ್ಬೇಕು ನಾವು
ಹೌದ ಹೌದ ಒಳ್ಳೆಯದ
ಮಾಡಸ್ಬೇಕಂದ್ರೆ ಅ ಅಲ್ಲ ಲೈನ್ಲ್ಲಿ ಬರೋದಾಗಿರ್ಬೋದು ತತ್ತಾಟೆ ತೊಳದೊರಳ ಆಗಿರ್ಬಹದು ಕೈ ಕೈ ಮುಕ ತೋಳದರೆ ಕೈ ಕೈತೊಳಿ ಹಗಿರಬಹದು ಎಲ್ಲ ಮಾಡ್ತದ್ ನಾವು
ಎಲ್ಲ ತಾಟುಗಳನ್ನು ಸ್ವಚ್ಚಾಗಿ
ಈಗ ಈಗ ಶಾಮಾಜ ಶಿಕ್ಷಕರು ಬಂದಿದ್ರ ಎಲ್ಲ ಮಾಡತ ತಗೋ ಅವರು ಶಾಮ ಶಕ ಶಿವ ಶಕರ್ ಬಂದಾರಲ್ಲ ಎಲ್ಲ ಮಾಡ್ತಾರ ಅವ್ರಿಗೆ ಎಲ್ಲಾ ಅವ್ರ ನೀಗ ಹೇಳಿದ್ರ ಅಂತಲ್ಲಾ ನಿಮಗೆಲ್ಲರಿಗೆಒಂದು ತಾಟ ಕೊ
ಒಂದು ತಾಟೋ ಒಂದು ಒಂದು ಲೋಟ ಒಂದು ಮತ್ತೆ ಬ ಅಟ್ಲ
ಈ ಎಡುಕಂತ ಕೈಯಾನಲ್ಲಗ ಊಟದ ಕೊಟಡಿಗೆ
ಊಟದ ಕೊಠಡಿಗೆ ನಮ್ಮತ್ ಪ್ಲೇಟ್ ನಮ್ಮತ್ ತಾಟು ಮತ್ತೆ ನಮ್ಮ ಲೋಟ ನಮ್ಮ ವಾಟಗ ಮೂರು ನಾವು ತೊಳೆದ ನಮ್ಮ ಹೋಳ್ಳೆ ನಮ್ಮ ಮನೆಯಲ್ಲಿ ಹೋಗಿ ಇಡಬೇಕು
ಅಗ್ ತರಬೇಕಾರ
ಹಾ ವಸತಿ ನಿಲಯದಲ್ಲಿ ನಮ್ಮ ಮನೆ ಅಂತ ತಿಳೋದಯ್ತು
ಅದಮ್ಮ ಅದೇ ಅದೇ ಮನಳ್ಕೊಂಡಿರೋ ಕುಟಂಬ ಯಾವಾಗ್ಲೂ ಮ ತಗೊಂಡಿದ್ದೇವಿ ನಾವು ಬಂದಾಗಲಿ ಆಯ್ತು ಯಾವಗ ಬಂದೆ ನೋಡಿ ಇಲ್ಲಿ ನಾವು ಅವಾಗ ಎತಕೊಬಿಟ್ಟಿದ ನಮ್ಮ ಮನೆ ಅಂತ ಹೇಳಿದ
ಹೌದೌಹೌದು ಒಳ್ಳೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ
ತಾಯೇ ಮೊದಲ ಗುರು ಬಿಡಿದ್ದೇನೆ ಇದೇನ್ ಚೆನ್ನಾಗಿ ಹೇಳ್ತರಿ ಗಾದೆ ಮೊತ್ತ ಚನ್ನಾಗ್ ಕೇಳತಿದ್ರ ನೋಡಿ ನೀವು
ಏನ ಒಂದಗ ನೀವು ಬಸವಣ್ಣ ಸ್ವಲ್ಪ ಚಿನ್ನಗಳನ್ನೇ ಹೇಳ್ತ್ರರಿ ನೀವು ಬಾಳ ತಿಳ್ಕೊಂಡಿರ್ತರಂತ
ಕೊಡದ ಅಂದ್ರ ಹೇಳತೀವಿ ನಾವು ಅದೇನು
ಕಲಬೇಡ ಕೊಲಬೇಡ
ಕುಡಿಯಲು ಬೇಡ ಅನ್ಯರನ್ನು ಕಂಡು ಅಸಯ್ಯ ಪಡಬೇಡ ಇದೆ ಇದೇ ಇದೇ ಅನಾಚರ ಇದೇರಂದ ಇದೇ ಬಹಿರಂಗ ಸು ಸುದ್ದಿ ಹೌದ ಹೌದಹೌದು
ಇದು ಎದರ ಯಾರ್ದು ಬಸವಣ್ಣ್ದ ಇದು
ಇದ ಬಸವಣ್ಣದ ಇದ
ಬಸವಣ್ಣದ ಮತ್ತೆ ನಿಮಗೆ ಯಾವದಾದ್ರ ಗಾದೆ ಮಾತು ಮತ್ತೆ ವಚನ ಗಿಚನ್ ನ ಯಾವ್ದರ ಗೊತ್ತಾಗಿದಾರ
ಹಾಸಿಗೆೆದಷ್ಟು ಕಾಲು ಚಾಚು
ಹ್ಮ್ ಹಾಸಿಗೆ ಇದ್ದಷ್ಟು ಕಾಲ ಚಾಚು ಅದ ಯಾ ಯಾರು ಹೇಳತಾರೆ ಹೇಳೋದನ್ನ
ಅದು ಗೊ ಯಾರು ಹೇಳಿದ್ರೆ ಗೊತ್ತಿಲ್ಲ ನಂಗೆ ಆದ್ರೆ ಅದ್ರ ಅರ್ಥ ಸ್ವಲ್ಪ ಗೊತ್ತಿರ್ಬೋದು ನಮ್ ಗೊತ್ತಿಲ್ಲಿದೆ ಸ್ವಲ್ಪ ನನ್ಗೆ ಹ
ಹೌದನ್ ಅದು ಮತ್ತೆ ಯಾವ್ದಾದ ಪ್ರಜಾವಾಣಿ ವಿಜಯವಾಣಿ ಯಾವದರ ಹ ಪೇಪರ್ತ್ತ ಯಾನ ಹೌದೌದು ಇದು ಯಾರು ಹೇಳಿದ್ದಾರೆ ಈಗ
ಇಲ್ಲ ನೀವ್ ಹೇಳ್ತರಲ್ಲ ಈಗ
ಹೌದೌದು ಈಗ ಮೂರ್ತಿ ಕಿ ಚಿಕ್ಕದ ಅದ ಇಕ್ಕಿರ್ತಿವಿ ದೊಡ್ಡ್ದ
ಊರಿ ಚಿಕ್ಕ ದೊಡ್ಡ ಕಿರ ದೊಡ್ಡದು ಅದೇ ಮತ್ತೆ ಕಿಟಗಿರ್ತಾರೆ ಅದೇ ಅವ್ರನ್ನ ಸಾಮಾನ್ಯವಾಗಿ ಅಳಿಬಾರಡ ನಾ ಅವ್ರ ಮೂರು ಚಿಕ್ಕದರು ಕೂಡ ಅವ್ರ
ಸಾಧನ್ ಜಾಸ್ತಿ ಇತ್ತ
ಹೌದ ಇಂದಿನ ಸಾಧನೆಗಳು ಯಾರು ನೋಡ್ರಲ್ಲ ಅವ್ ಕಷ್ಟ ಪಟ್ಟ್ರ ಯಾರು ದಾರ ಯಾರು
ಹ ಪ್ರಜಾವಾಣಿ ವಿಜಯವಾಣಿ ಇಂತ ಎಲ್ಲಾ ಪ್ರಚಾರಗಳನ್ನು ವಿಜಯವಾಣೆ ಓದಿದ್ದೀರಾ ನೀವು ಪೇಪರ್ಗಳನ್ನು
ಪೇಪರ್ ನವು ನಾವು ಓದಲ್ಲ ಅಂದ್ರೆ ದಿನನಿತ್ಯ ಓದ ನಾವು ಈ ಓದ್ ಬಿಡ್ಬ ಬಿಟ್ಟಿದ್ ಅವಾಗ ಓದಿದ್ವಿ ಈಗೆಲ್ಲಾ
ದಿನನಿತ್ಯವು ಓದಿ ಅದನ್ನು ಅದ್ರೊಳಗೆ ಇರುವ ಮಾಹಿತಿಯನ್ನು ಸಂಗ್ರಹಿಸಿ ಸಂಗ್ರಹ ಮಾಸ ಮಾಡುದು
ಗು ಪರವಾಗಿಲ್ಲ ಮಾಡ್ತೀನಿ
ಒಳ್ಳೆಯದು ಮತ್ತೆ ಶುಭೋದಯಗಳು
ಏನ್ ಶುಭೋದಯಗಳು
ನಾವು ಮಳಗುವ ಸಮಯ ಬಂದಿದೆ
ಹೌದು ಹೌದ ಧನ್ಯವಾದ ಧನ್ಯವಾದಗಳು
ಧನ್ಯವಾದ
ಹ